ಹೌನು ಹಲೋ
ಹಾ ಇವಾಗ ಕೇಳಿಸ್ತಾಯಿದೆ
ಹಲೋ. ಒಂದುತ್ ಒಂತ ವರ್ ನಾಟಿಗೆ್ ನಮ ಸೀರಾ ಸಿ ಕಟ್ ಮಾಡಕಿ
ಹ್ಮ್.
ಹಾ. ಹಲೋ.
ಹಲೋ ಹಾ ಕೇಳಿಸ್ತು.
ಹಾ.
ಹಾ.
ನಮ್ಮನೆ ಇಲ್ಲೇ ಅತ್ತಿ ತೀಟ ತಿುಂಬಾ ಅವಂಗ ಕಟ್ ಮಾಡಾಕವಣಿ.
ಹೌದಾ ಹ್ಮ್ ಹ್ಮ ಹ್ಮ ಏನಾ. ಇಲ್ಲ.
ಹ ಏನಿಲ್ಲ ಏನಿಲ್ಲ ಏನಿಲ್ಲಾ.
ಹಾ.
ಬಿತ್ಕಾ ಬಿತ್ಕಾ.
ತಿಂದ ಆಯ್ತಾ. ಹ್ಮ್ ಊಟ ಮಾಡ್ಬೇಕು. ಮಾಡ್ಬೇಕು, ಊಟ ಮಾಡ್ಬೇಕು.
ಇನ್ನು ಮಾಡಿಲ್ಲ.
ಇನ್ನ ಮಾಡಿಲ್ಲ ಮಾಡ್ಬೇಕು, ನೀವ್ ತಿಂದ್ರಾ?
ಹಾ ಇವು ಇಲ್ಲಾ ತಿನ್ನಿಲ್ಲ ನಮ್ ಅಪ್ಪ ಚಿಕ್ಬಳ್ಳಾಪುರಕ್ ಹೋಗೈತಲ.
ಹ್ಮ
ಬಾಡಿಗೆ ಹೋಗೈತಲ ಅವಾಗ ದಿಲ್ಪಸನ್ ತಂದೈತಿ ಅದನ್ ತಿಂದು ಕುತ್ಕೊಂಡ ಇದಿವಿ.
ಹೌದಾ
ಹ್ಮ್
ಹ್ಮ
ಮತ್ತೆ
ಮತ್ತೆ ಏನಿಲ್ಲ ನೀವ್ ಹೇಳ್ಬೇಕು.
ಹಾ
ಮತ್ತೆ ಏನಿಲ್ಲ ನೀವೇ ಹೇಳ್ಬೇಕು ಅಂದೆ.
ಹ್ಮ್ ನಮ್ದ್ ಏನಿಲ್ಲಪ್ಪಾ ನೀವೆ ಹೇಳ್ಬೇಕು. ಹ್ಮ್ ಹ್ಮ್ ಹ್ಮ್ ನಿನ್ ನಿಮ್ ಅಮ್ಮನ್ ಕರ್ಕಬರಕ್ ಹೋಗಿದ್ದು ಊಟ ಇನ್ನು ಮಾಡಿಲ್ಲ
ಊಟ ಇನ್ನ ಮಾಡಿಲ್ಲ ತಿನ್ಬೇಕು. ಹ್ಮ್
ಮತ್ತೆ ತಿನ್ನೋದೆಲ್ಲ ಟೈಮ್ ಎಷ್ಟ್ ಆಗೈತೆ, ಹನ್ನೆರ್ಡ್ ಗಂಟೆ
ಹ್ಮ್ ತಿನ್ಬೇಕು.
ಮತ್ತೆ ಇವತ್ ನೋಡಿಲ್ಲ ಕುಷಿ ಟಿವಿ
ಇನ್ನ ಇಲ್ಲ ನೋಡ್ಬೇಕು
ಹ್ಮ
ಹ್ಮ್
ಮತ್ತೆ ಯಾವ್ದಾದ್ರು ಕತೆ ಹೇಳ್ಬೋದಲ್ರಿ ನೀವೇ
ಹ್ಮ್ ಕತೆೆ ನಂಗೆಲ್ ಬರತ್ತೆ, ನೀವೇ ಹೇಳ್ಬೇಕು ನೀವ್ ಯಾವ್ದಾದ್ರೂ ನೋಡ್ಬೇಕಿತ್ತು.
ಹ್ಮ್ ನಮ್ ಮನೆಗ್ ಕುಷಿ ಟಿವಿ ಬರಲ್ಲ ತ, ಚಿಂಟು ಟಿವಿ
ಹೌದಾ ಹ್ಮ ಹು ಬರ್ತ್ ತೈತ್ ಅದು
ಬರ್ತೈತೆ
ಹ್ಮು
ನಮ್ ಮನೆಲ್ ಇಲ್ಲಪ್ಪ
ಹೌದ
ಹ್ಮು
ಹ್ಮ
ಬಂದ್ರನು ಇಡಲ್ಲ, ಈಗ ನಮ್ ತಮ್ಮ ನೋಡು ಅದ ಇದ ಯಾವ್ದೊ ಇಕ್ತನ್ ಅವ್ನು ಹು ಯಾ ಮಧ್ಯಾಹ್ ಚೆನ್ನಾಗಿ ಇಕ್ತಾನ ಅವನು
ಹೌದಾ
ಹಾ
ಹ್ಮ್
ನ
ಏನ್ ನೋಡೋದು
ಹ್ಯಾಪಿ ಅಂ ಪಿನಾಕಿ
ಪಿನಾಕದ ಬುದ್ಧ ಬಂದು ಸದು ಹಪಿ ಅಂತ ತಿಿನಾಕಿ ಎಲ್ಲ ಅದು ಅದು ಪಿನಾಕಿಿದ ಬೂತ್ ಬಂದಸ್ ಅದು ಹ್ಯಾಪಿ ಅಂಡ್ ಪಿನಾಕಿ ಅಲ್ಲ ಅಾಗ ನನ್ ಫವ್ರೇಟ್ ಹ್ಯಾಪಿನೆ
ಹ್ಮ
ಫುಲ್ ಚಛಲ್ ಛಲ್ ಆಗಿರುತ್ತಣೆ ಆ ಹಪಿ ಅಫೇರ್ ಪಿನಾಕಿ ಅದ್ ಬಿಟ್ರೆ ಅಂ ಕಲ್ಸುರಿ
ಹಾ
ಪಂಕಾಜ್ ಸೂರಿ
ಅದಕ್ಕೆಲ್ಲಾ ಮೇಂಟೈನ್ ಮಾಡದು ಚೆನ್ನಕಿನಿ ಅಲ್ಲ
ಆದ್ರೂ ಆ ಸ್ಕೂಲಲ್ಲೆಲ್ಲ ಅದ್ ಸಂಟು ಜೊತೆಗ ಇರ್ತಾರಲ್ವಾ ಅದೆಲ್ಲ ಚೆನ್ನಾಗಿರುತ್ತೆ ನಾವು ಜಾಸ್ತಿ ನಡ್ತಿೀವ ಅದನ
ಹ್ಮ ಹ್ಮ
ಚೆನ್ನಾಗಿರುತ್ತದ ನೀವ್ ನೋಡಿದ್ದೀರಾ ಅದನಾ
ಹಾ ಇದ ಕಾಣ್ಕ ಕತ್ಕೊಂಡಾನೆ ಸುಮ್ನೆ ನಂಗ್ ಬರೋ ಇರ್ತತಿ ನೋಡ್ತೀನ್ ಕುೂತ್ಕೊಂಡು
ಹ್ಮ್ ಅದ್ ಚೆನ್ನಾಗಿರತ್ತೆ
ಹ್ಮ್ ಜಾಸ್ತಿ ಅಂದ್ರ ನಾವವು ಮೋಟಪತ್ರನ ನೋಡ್ತಿದ್ದಿದ್ದು
ಅದ್ರೊಗೆ ನಂ ಮೋಟು
ಆಾ
ಅದ್ರ ಮೂಟ ಚೆನ್ನಾಗಿರ್ತಾನೆ
ಹಾ ಸಮಾಮಾಸ ತಿನ್ನದು ಡೆಯದು
ಹೌದು ಹ ಹ್ಮ್
ಪತ್ಲಗ್ ಬರೀ ಐಡಿಯಾ ಬರ್ತಾ ಇರುತ್ತೆ
ಹ್ಮ ಐಡಿಯಾ ಇಲ್ಲ ಅವನ್ ಕೈಲಿ ಆ ಆಗಿಲ್ಲ ಅಂದ್ರೆ ಜಾಮಿಂದ ಸಮೋಸೆ ತೆಗೊಡ್ತನ್ಮಟ್ಟ
ಹ್ಮ್ ತಮ್ಮಜಾ ತಿಂದ್ರೆ ಅವನ್ ಎಲ್ಲಾನು ಸಾಲ್ವ್ ಮಾಡ್ತಾನ
ಚಿಂಗಮ ಚಿಂಗಮ ಹೆೇಗೆ ಬ ಅವನ್ ಮೇಲೆನೆ ಬೀಳ್ತಾ ತಗಂಟಾಯ
ಹೌದು ಇದು ಚಿಕ್ಕು ಅವ್ರ ಬಂಟಿ
ಚಿಕ್ಕುಬಂಟಿ ಹಾ ನೋಡ್ತವಿ ನೋಡ್ತಿವಿ ಟ ಮಾಡ್ಕೊಂಡಿತ ತರಲ್ಲ ಪರಣ ಕಗಗ
ಹ್ಮ ಹಷಾ
ಮಾಷಾ ಬರ ಹ ನಾನ ಮಾಡ ಹಾ ಅವ್ ನೋಡ್ತಾನಿ ಅವವು ನೋಡ್ತೀವಿ ಇನ್ನು ಇದು ಯಾವ್ದದು ಶಾರ್ಕ ಶಾರ್ಕ್ ಶಾರ್ಕ್ ಯಾದದು ಚ ಶಾರ್ ಹ್ಮ ಚಿಕನ್ ಶಾರ್ಕ್
ನಾವು್ ಇದ್ದು ನೀನ್ಸಟೋರಿ ನೋಡ್ತೀವಿ
ಹ್ಮ ನೋಡಲ್ಲ
ಅದು ಚೆನ್ನಾಗಿರುತ್ತೆ ಇಷ್ಟೇ ನಾವ್ ನೋಡುದು
ಹ್ಮ
ಹ್ಮ್
ನಾವ್ ಇವ ಬಿಟ್ರಿನ್ಾವ್ ನೋಡಕಲ್ಲ
ಹ ೋಟಾ ಭೀಮ
ಚೋಟ ಭೀಮ ಅವಾಗ ನೋಡ್ತಿದ್ರಿ ಇವಾಗ ನಮ್ ಚಾನೆಲ್ ಬರಲ್ಲ ನಮ್ದು ಗೆ ತಂಡಟ್ಟ ಇವೆ ಹ್ಮ್
ಹಾ ಬಾಲ್ವೀರ್ ನೋಡ್ತಿದ್ರಾ
ಬಾಲ್ವೀರು ನಾನ್ ಅವಾಗ ನೋಡ್ತಿದ್ದೀವ ನೋಡಲ್ಲ
ಅದ್ ಇವಾಗ್ಲು ಬರುತ್ತೆ ಏಳ್ ಗಂಟೆಗೆ, ಹಾ ಕೃಷ್ಣ ನೋಡ್ತೀವಿ ನಾವು ಕೃಷ್ಣ ಅದು ಚೆನ್ನಾಗಿರುತ್ತೆ ಸೌ
ಹ್ಮ
ಮತ್ ಇನ್ನೇನ್ ನೋಡ್ತೀರ?
ಮಿಸ್ಟರ್ ಬೆನ್ನು ಯಾವ್ದೋ ಬರ್ತಯ್ತಲ್ಲ ಕಾರ್ ಕಾರ್ದು
ಹಾ
ಗ್ರೀನ್ ಕಲರ್ರು
ಶಿವ ನೋಡ್ತೀರಾ
ಓ ಶಿವ ಫ್ಯಾನ್ ನಾವು
ನಂಗ್ ಶಿವ ಇಷ್ಟ ಇಲ್ಲ
ಹಾ
ಅದ್ ಬರಿ ಹೆಸ್ರು ಕೇಳಿರೋದಷ್ಟೇ
ಹ್ಮು
ಇನ್ನ ಡಬ್ಲ್ಯೂ ಡಬ್ಲ್ಯೂ ನೋಡ್ತೀರಾ
ಏನು
ಡಬ್ಲ್ಯೂ ಡಬ್ಲ್ಯೂ
ಕೆಳ್ಸ್ ಸ್ಲಿಲ್ಲ ಇನ್ನೊಂದ್ಸಲ ಹೇಳಿ ಫೈಟಿಂಗ ನೋಡಲ್ಲ
ನಾ ನಮ್ ಚಾನಲ್ ತೆಗ್ದಾಕ್ ಬಿಟ್ಟವ್ರೆ ಇಲ್ಲಾಂದ್ರೆ ನಾನು ನಮಪ್ಪ ಅದೇ ನೋಡ್ಕೊಂಡ್ ಕುಂತಿರ್ತಿದ್ವಿ
ಹೌದಾ ಕ್ರಿಕೆಟು?
ಕ್ರಿಕೆಟ್ಟು ಐ ಪಿ ಎಲ್ ನೋಡ್ತೀನ್ ಅಷ್ಟೆ ನಾನ್ ಇನ್ ಯಾವ್ದು ನೋಡಕ್ ಹೋಗಲ್ಲ
ಹಾ ನಾನು ಅಷ್ಟೆ ಐ ಪಿ ಎಲ್ ಮಾತ್ರ ನೋಡೋದು ಮೊನ್ನೆ ಮುಗಿತಲ್ಲ ಐ ಪಿ ಎಲ್
ಹಾ ನಮ್ದೆ ಕಪ್ಪು
ಕಂಟಿನ್ಯೂಯಸ್ಸು
ಹ್ಮ
ಹ್ಮ
ಹ್ಮ
ಆದ್ರೂ ಆ ನಮ್ಮ್ನೆ ಬಿಡ ಇದ್ದಿದ್ರೆ ಚೆನ್ನಾಗಿರ್ತಿತ್ತು
ಹ್ಮ್ ಚೆನ್ನಾಗಿರ್ತಿತ್ತು
ಮತ್ತೆ ಇನ್ಯಾವ್ಯಾವ ಚಾನಲ್ ನೋಡ್ತೀರಿ ನೀವು
ನಾವ್ ಇನ್ಸಿಲಾಮ್ಗಳು ನೋಡ್ತೀವಿ
ಧಾರವಾಾಯಿ
ಹಾ ಸೀರಿಯಲ್ಸ್ ಕನ್ನಡ ಸೀರಿಯಲ್ಸ್ ಜಾಸ್ತಿ ನೋ
ಹಾ ನಮ್ಮ್ ಹುಡುಗರು ಅಲ್ಲೇ ನ ಏನು ಗೊತ್ತಿಲ್ಲಡು ಇದು
ನ
ನನಪ್ಪ ಸೀರಿಯಲ್ಸ್ ಬಿಟ್ಟು ಬೇರೆ ಯಾವ ನೋಡ ಇದಿನ
ಹ ಕನ್ನಡದಲ್ಲಿ ಸೀರಿಯಲ್ಸ್ ಫಿಲಮ್ಸ್ ನೋಡ್ತೀವ ಅಷ್ಟೆ
ನಾನ್ ಫಿಲಂಸ್ ಅಂತ ಬಂದ್ರೆ ಕಲಾ ಕನ್ನಡ ಪಬ್ಲಿಕ್ ಮೂವೀಸ್ ಅಷ್ಟೇ ನೋಡದು ತಿರುಗಿ ಮಾವ ಇ ಉದಯ ಮು ಸ ನೋಡ ಹ್ರೆ ಓಲ್ಡ್ ಫಿಮ್ ಆಕಿ ಕೋಳ್ತಿರ್ತಾರೆ ಮೇಳಕ್ಕೆ ಬೇಜಾರ
ಒಳ್ಳೆ ಅಲ್ಪ ಅಷ್ಟ ಒಂದ
ನೋಡಿದ್ರೆ ಕಾಮಿಡಿ ಕಾಮಿಡಿ ಇ ನೋಡ್ತ ಜಮನಿ ಕಮಿಡಿಯ
ಹಾ
ಇಲ್ಲಾನ್್ರೆ ಸಬ್ ಲೈಕ್ ಮ್ಯೂಸಿಕ್ ಕ ಇಲ್ಲ ಜ ಕಯ ಆದ ನೋಡ್ಬೇಕು ಅಷ್ಟೇ
ಹ್ಮ್ ನಾವು ಮ್ಯೂಸ್ ಸಿಕ್ಕು ಜಾಸ್ತಿ ನೋಡ್ತೀವಿ ಅದು ಬಿಟ್ಟ ಬಿಟ್ರೆ ಕನ್ನಡ ಮೂವೀಸ್ ಚೆನ್ನಾಗ್ ನೋಡ್ತವಿ ಕನ್ನಡ ಮೂವೀಸ್ ಚೆನ್ನಾಗ್ ನೋಡ್ತಿವಿ
ಹಾ
ಹ್ಮ
ನನ್ ಜಾಸ್ತಿ ಬಂದ್ರೆ ಡಿ ಬಾಸು ಇಲ್ಲ ಅಪ್ಪೋವ ಜಾಸ್ತಿ ಬರೋದು ಫಿಲಮ್ಸು
ಹ್ಮ್ ಹೌದು
ಟ್ರೈನ್ ಯಾರು ಬರ್ತಾನೆ ಇಲ್ಲಿ ಇವಾಗ ಜನ ಹೇಳ
ಹ್ಮ್
ಹ್ಮ ಇನ್ನು
ಹಾ
ಇನ್ನ ಸಮಾಚಾರ
ಇನ್ನು ಯಾವ್ಯಾವ ಫಿಲಂಸ್ ನೋಡ್ತೀರಾ ನೀವು ಕನ್ನಡದಲ್ಲಿ
ಕನ್ನಡದಲ್ಲಿ ಅಷ್ಟೊಂದೇ ನೋಡಲ್ ನಾನು
ಅ
ತೆಲುಗು ಅಂದ್ರೆ ಯಾವ ಯಾವವು ಚೆನ್ನಾಗಿರೋ ಬರ್ತ ಹಾವ ನೋಡ್ ಜ
ಹ ಹಾ
ಹಾ ಇವಾಗ ಎಲ್ಲ ಫೋನ್ ಅಪ್ಡೇಟ್ ಬಂದ್ಬಿಟ್ಟಿದೆಲ್ಲ ಫೋನ್ ನೋಡ್ತ್ರೀ ಟಿವಿ ಯಾರ್ ನೋಡಕ ಅಲ್ಲ
ಹ್ಮ್ ಹೌದು ಎಲ್ಲಾ ಫೋನ ಅಲ್ಲೇ ಬರುತ್ತಲ್ವಾ
ಹ್ಮ್
ಅಕೆ ಎಲ್ಲ ಫೋನ್ ಏ ನ ನೋಡ್ತಾರೆ
ಹ್ಮ
ಯಾವ್ದೋ ಫೋನ್ ಬರ್ತೈತೆ ನಾನ್ ಮಾತಾಡ್ಬಿಟ್ಟು ಮತ್ತೆ ಮಾಡ್ತನಿ ತನ
ಫ್ಯಾನ್ ಆಫ್ ಮಾಡಲೇ ಆಫ್ ಮಾಡು
ಹ